ಹಾ ಅಲೋ ಹಾ ಕೆಸದರಪ್ಪಾ ಹೆಬ್ಬುಲಿ? ಟು
ಅದೇ ನೀವು ಇಷ್ಟ ಇಷ್ಟು ಬಾಡಿ ಬಿಲ್ಡರ್ ಇದೀರಲ್ ನೀವು ಇದು ಏನಿದೆ ನಿಮ ನೀವು ಏನ್ ಮಾಡ್ತೀರ ದೀನ್ನ ಇಷ್ಟು ಬಾಡಿ ಬಿಲ್ಡಿಂಗ್ ಇದಯೇಲ್ಲ ನಿಮ್ದು.
ನಮ ಬಾಡಿ ನೋಡಪ್ಪಾ ಡೈಲಿ ಪ್ರೋಟೀನ್ ಪ್ರೋಟೀನ್ ಹೇಳಿ ಡೈಲಿ ಹಾ ಡೈಲಿ ಹತ್ತು ತತ್ತಿ ತಿಂತೇನೆ.
ಹಾ ಹಾಲ್ ಯಾರ ಕುಡ್ತೀರಿ ಇದು ಸಾರಿ ಇದು. ಇದು ಇದು ನಂದಿನಿ ಪಾಕಿಟ್ ಕುಡಿತೀರಾ ಅಥವಾ ಯಾರ.
ದುಡ್ಲಾ ದುಡ್ಲಾ ಕಂಪ್ನಿ ಇದೆ ನಮ್ದು ದುಡ್ಲಾ ಅಂತ ಕಂಪ್ನಿ ಇದೆ ಒಂದು. ಅದ್ರ ಓನರ್ ಯಾರಂದ್ರೆ ಅದ್ರ ಓನರ್ ಹ್ ಚಿನ್ನು ಅಂತ ದೇ ಓನರ್ ಇದ್ದಾಳೆ.
ಹಾ ಹಾ ಚಿನ್ನೂರ ಕುಡಿತೀರಾ?
ಹಾ ಚಿನ್ನು ಹಾಲ್ ಕುಡಿತಿವಿ ನಾವ್ ಹೌದು ಚಿನ್ನು ಹಾಲ ಕುಡ್ದ ಕುಡ್ದೇ ಇಟ್ಟ ದಪ್ಪಾಗಿದ್ದೇವೆ ನಾವ.
ಒಬ್ರು ಕೆಲಸ ಮಾಡೋರು ಇದಾರಲ್ಲ ತಿಪ್ಪಮ್ಮ ಅಂತ ಹೇಳಿ ಅವ್ರ ಹಲ್ ಚಲ ಇದೆ
ತಿಪ್ಪಮ್ಮಾರ ನಿಂತ ಬರೇ ಕೈ ರೊಟ್ಟಿ ಪಲ್ಯಗಿಲ್ಯಾ ಮಾಡ್ಕೊಡ್ತಾರ ಅದು ತಿಂತೀವಿ ಅಷ್ಟೆ. ಪ್ರೋಟೀನ್ ಕೊಡ್ತಾರ ಅವರು. ರೂ ಕೆಲ್ಸಾ ಚಿನ್ನೂ ಬಿಲ್ಲಿ ಕುಡಿತೀವಿ ನಾವು ಕ್ಯಾಲ್ಸಿಯಮಂ ಬೇಕಾದ್ರೆ ಚಿನ್ನು ಬಲ್ಲಿ ಹೋಗ್ತೀವಿ ಪ್ರೋಟೀನ್ ಬೇಕಾದ್ರೆ ತಿಪ್ಪ ಮಂಟಿ ಬಲ್ಲಿ ಹೋಗ್ತೀವಿ.
ಹೌದಾ ಅದು ಮಿಕ್ಸ್ ಮಾಡ್ಕೊಡ್ತಾರಲ್ಲ ಅವ್ರಾ ಅಲ್ ಚೆನ್ನಾಗಿ.
ಹಾ ಮಿಕ್ಸ್ ಮಾಡಿ ಕೊಡ್ತಾರಪ್ಪಾ ಮಸ್ತ್.
ಇಲ್ಲಪ್ಪಾ ನಾ ಹಾಲು ಕೊಡಿದ್ದಿಲ್ಲ ಹಾಲ್ ಬರ ಕುಡಸ್ ಚ ನಾನು
ಇಲ್ಲಪ್ಪಾ ಮೊನ್ನೆ ಕುಡ್ದಲ್ಲ ನೀ ಹಾಲು ನೀ ಒಂದ್ ಗ್ಲಾಸ್ ನಾ ಒಂದ್ ಗ್ಲಾಸ್ ಭಾಷಾ ಒಂದ್ ಗ್ಲಾಸ್ ಮೂರ್ ಗ್ಲಾಸ್ ಕುಡತಿದೀವಿ ಹಾಲು
ಇಲ್ಲ ಮೂರ್ ಗ್ಲಾಸ್ ಮೂರ್ ಗ್ಲಸ್ ಅಲ್ಲಿ ಎರಡ್ ಭಾಷೆಡದಾವ ನೀವ ಒಂದ್ಡೀರ ನಾಕು
ಇಲ್ಲಪ್ಪಾ ನೀನು ಕುಡ್ದಿ ನಾ ಕಣ್ಣಾರೆ ನೋಡಿದ್ದೇನೆ ನಿನ್ಗೂ
ಇಲ್ಲ ಇಲ್ಲ ನಿ ಕಣ್ಣಗ ಇದು ಇದು ಬಿರ್ಬೋದು ಮೋಸ್ಟ್ಲಿ
ಹಾ ಇಲ್ಲಪ್ಪಾ ಅದು ಬಿಡು ಮತ್ತೆ ನಡೆದಿದೆ ಸಮಾಚಾರ
ಸಮಚಾರ ಎಲ್ಲಾ ಗ್ರಹಚಾರಆಗ್ಬಿಟ್ಟಿದೆ ಈಗ
ಹಾ
ಯಾ ಸಿಂಗಲ್ ಇದ್ದು ಇಪ್ಪತ್ತು ವರ್ಷ ಸಾಕ್ ಸಾಕ್ಗಾಗಿದೆ ಜೀವನ
ಹಾ ಸಾಕಾಗಿದ್ದ ಜೀವನ ಈಗೇನ್ ಮಿಂಗಾಲ ಆಗ್ಬೇಕ ಏನ್ ನೀವು
ಇಲ್ಲ ಯಾಕಂದ್ರೆ ನನಗ್ ಸಿಂಗಲ್ ಆದದು ಬೇಜಾರಾಗ್ದಿಲ್ಲ ಇಲ್ಲಿಮ್ಮ ಹತ್ರ ಇರ್ತಾರಲ್ಲ ಮಾಜು ಮಂದಿಗಳು ಎಲ್ಲರೂ ಕುಂಡಿ ಉರ್ಸ್ತವ್ರೆ
ಯದಕ್ಕ ಅವ್ರರು ಹುಡುಗಿಯರೂ ಅ ಮಾತಾಡ್ಕೋ ಕುಂದ್ರ ತರ ಚಾಟಿಂಗ್ ಮಾಡೋದು ಅದು ಅದು ವಿಡಿಯೋ ಕಾಲ್ ಮಾಡ ಕುಂಡಿ ಉರ್ಸ್ಲ ಆತಾರ ನಿಮ್ಗ
ಹಾ
ಹೌದಾ ನಿನ್ಗೂ ಒಂದು ಹುಡುಗಿ ಬೇಕೇನು ಹೇಳು
ಅದು ಒಬ್ಬರು ಇದಾರೆ ನಂಬಲ್ಲಿ ಜಿಂಬಾಡಿ ಜಿಂಬೋಡಿ ಅವರ ಒಬ್ಬರು ಆಸಿಬ್ ಬಾಯ್ ಅಂತ ಹೇಳಿ
ಹಾ ಹೌದ
ಅವ್ರಂತರು ದಿಂದ ಟ್ವೆಂಟಿ ಫೋರ್ ದಿನಕ್ಕೆ ಒಂದ ದಿನಕ್ಕೆ ಎಷ್ಟು ಗಂಟೆ ಇಡತ್ತೆ ಹೇಳಿ ನೀವು ಹೇಳು
ಟ್ವೆಂಟಿ ಫೋರ್ ಅವರ್ಸ್ ಇರುತ್ತದೆ
ಟ್ವೆಂಟಿ ಫೋರ್ ಅವರ್ಸ್ ಇೆ ಆದ್ರೆ ಅವರು ಇಪ್ಪತ್ತೈಐದು ತಾಸುಓದ್ತ್ತರ್ತಾರೆ ನೋಡಿ ಅದ್ರಲ್ಲಿ
ನ್ ಫೋನಲ್ಲಿ ಮಾತಾಡ್ತಾರೆ ಅಷ್ಟು ಇಪ್ಪತ್ತೈದು ತಾಸ ಹೆಂಗ ಮಾತಾಡ್ಾರೆ ಹೇಳೋ ನೀನು ನೀನು ಯು ಪಿ ಎಸ್ ಸಿ ಓದ್ತಿದ್ದಿ ನಿನ್ ಬಳಿ ನಾಲೆಜ್ ಇದೆ ಹೀಗೆ ಮಾತಾಡಲ್ಲ ನಾಲೇಜ್ ಇದ್ದರು
ಇಲ್ಲಿ ಇಲ್ಲಿ ಕೇಳು ನನ್ ಮಾತ್ ಕೇಳು ನೀನು ನನ್ ಮಾತ್ ಪೂರ ಪೂರ್ಣ ಆದದ ತಗಣ ನೀ್ ಮಾತಾಡ್ಬೇಕು ಇಲ್ಲಿ ನೋಡು ಈಗ ಒಂದ್ ದಿವ್ಸ ಎಷ್ಟು ಗಂಟೆರುತ್ತ ಅಂತ ನೀನು ಹೇಳು
ಇಪ್ಪತ್ನಾಾಕು ಗಂಟೆ ಇರುತ್ತದೆ
ಇಪ್ಪತ್ನಾಕು ಗಂಟ ಇರುತ್ತಲ್ಲ ಅವ್ರು ಇಪ್ಪತ್ತೈಐದು ಗಂಟೆ ಹೆಂಗ ಮಾತಾತಾರೆ ಅಂದ್ರೆ ನಾಳೆ ಒಂದು ಗಂಟೆ ಇರುತ್ತಲ್ಲ ಅದು ಸ ಉಂಬ್ರತಾರೆ ಇವತ್ತ
ಹಾಗೆ ಅವನಪ್ಪಾ ಅವ ಮನುಷ್ಯ ಅದಾನೆ ಅವನು ಇಷ್ಟ ಮಾತಾಡಲ್ಲ ನೀ ತಪ್ಪಾಗಿದೇಾನೆ ತಪ್ಪು ತಿಳ್ಕೊಂಡಿದ್ದ ಅವನ ಬಗ್ಗೆ ಅವ ಬಾಳ ಒಳ್ಳೆ ಮನುಷ್ಯ ಆಸಿಪನ
ಇಲ್ಲ ಮನುಷ್ಯ ಎಲ್ಲ ಅವನು
ಹಾ ಏನ
ಹ ಇಲ ಬಿಡ ಅವ್ ಬಗ್ಗೆ ಏನ್ ಮಾತಾಡ ಬೇಡ
ಹಾ ಬಾಳ ಒಳ್ಳೇನಾ ಒಳ್ಳೆಯವ್ರ ಬಗ್ಗೆ ಏನು ಮಾತಾಡ್ಲಕ್ ಹೋಗಬಾರ್ದು ಹೌದಾ
ಹ್ಮ
ಏನ್ ಮಾಡ್ಲಾಕ್ ಬರಲ್ಲಪ್ಪ ಪಾ ಪ್ರೇಮಿ ಕತೆ ಬೇರೆ ಬೇರೆ ಇರ್ತಾವ
ಇದೆಲ್ಲಾ ಏನ್ರೀ ಮಲ್ಮೂತ್ರಕ ಛೇದ ಸರ್ಫ
ಹಲೋ
ಇದೆಲ್ಲ ಏನಿದೆ ಹೇಳಿ ನೀವ ಹೇಳಿ
ಇದು ಅಲ್ಲ ಅದು ನೀ ಮಾಡಿಲ್ಲ ನಿನ್ಗ್ ಗೊತ್ತಿಲ್ಲ ಅದ್ರ ಬಗ್ಗೆ ಅದು ಬಾಜು ಅಜೀಮ್ ಅದ ಅವ್ರರು ಅದಾರಲ್ಲ ಅವ್ರ ಬ ಅವ್ನಿಗೆ ಕೇಳಿ ಅದು ಎಷ್ಟು ಷ್ಟ ಇಂಪಾರ್ಟೆಂಟ್ ಅಂತಗೆರಿ ಅವರು ಅದ್ರ ಬಗ್ಗೆ ಪೂರಾ ಸಾಯ್ತಾರ ಅವರು ಎಲ್ಲಾ ದುಡ್ಯೋದು ಅದ್ರ ಸಲಾಗೆ
ಈಗ ಒಂದು್ ಮನುಷ್ಯ ಮುಂಜಲ್ಲಿಿಯಿಂದ ಚಂಜಿ ಮಠ ಯದಕ್ಕೆ ಜದುಡಿತೇನೆ ಹೇಳಿ ಒಂದ್ಸಲ ನೀವು
ಅದೇ ಅಪ್ಪಾ ಲಗ್ನ ಮಾಡ್ಕೋಬೇಕ್ರ ಹೆಂಡರು ಮಕ್ಕಳು ಅದು ಇದು ಪವು ಕಿಲೋ ಅದು ಇರ್ತದಲ್ಲ ಅದ್ರ ಸಲಯಾಗಿ ಬರ್ದಾಡದು
ಹ ಕಿಲೋ ಇರಲ್ರರಿ ಅದು
ಎಡ ಬಟ್ಟ
ಯಾಳ್ ಒಟ್ಟಲ್ರಿ ಹೊಟ್ಟಿ ಹೊಟ್ಟಿ ಹೇತವಿ ನಾವು ನಿಮ್ಗ ಏನ್ ಹೇತಿೀವಿ ಹೊಟ್ಟಿ ಹೊಟ್ಟಿ ಯಾಡ್ ಬಟ್ಟಿರ್ತವಿ ತ್ತನ
ಹ ಒಟ್ಟೆ ಹ ಅದೇ ಪಾವ ಕೆಜಿ ಊಟದ್ ಸಲಾಗ ಎಷ್ಟು ಹೊಡದಾಡ ದ
ಹಾ ಊಟ ಸಲಾಗಿ ನೋಡಿ ಹೊಟ್ಟಿ ಆ ದೇವರು ಒಟ್ಟಿ ಕೊಟ್ಟಿಲ್ಲ ಅಂದ್ರೆ ನಾವು ಯಾರು ಕೂಡ ದುಡ್ತಾನೇ ಇರ್ಲಿಲ್ಲ ಈಗ
ಹಂಗಂದ್ರೆ ದೇವ್ರ ಮ್ಯಾಲ ಹಗ್ಬಾರಡ್ದ ಗರು ದೇವ್ರ ಎದಕ್ ಒಟ್ಟಿ ಕೊಟ್ಟಿದ್ದಾನೆ ಅಂದ್ರೆ ದುಡ್ಲಿ ಅದು ಮಾಡ್ಲಿ ಎಲ್ಲಾ ಕೆಲ್ಸ ಮಾಡ್ಲಿ ಅಂದಕಿ ಒಟ್ಟಿ ಇಟ್ಟಿದ್ದಾನೆ ಇಲ್ಲಾಂದ್ರೆ ಶಿಸಕ್ತ್ ಹೋಗದ ಎಲ್ಲಾರ ಮಕ್ಕಳದ್ ಮಾಡ್ತಿದರು
ಅದೇ ಅಲ್ಪಾ ಮತ್ತೆ ಈ ಜೀವನದಲ್ಲಿ ಯಾಕೆ ಈಗ ಜೀವನ್ದಲ್ಲಿ ಯಾಕೆ ಟೆನ್ಷನ್ ತಗೋತಿದೆವಿ ನಾವು ಈಗ ಈಗ ಹೊಟ್ಟಿನೆ ಕೊಟ್ಟಿರ್ಲಿಲ್ಲ ಅಂದ್ರೆ ಈಗ ನಮ್ಗೆ ಏನ್ ಟೆನ್ಶನ್ ಇರ್ತಿರಲ ನಮ್ಗೆ ಊಟ ಮಾಡ್ಲಿ ಅಥವಾ ಬಿಡ್ಲಿ ಅಂತ ಹೇಳಿ
ನೋಡಪ್ಪಾ ಊಟ ಮಾಡಿ ಪ್ರೋಟೀನ್ ಬರ್ತದೆ ಪ್ರೋಟೀನ್ ಗ್ರಿಟೀನ್ ಬತ್ತಂದ್ರೆ ಎಲ್ಲಾ ಕೆಲ್ಸ ಆತಾವ
ಅದೇ ಪಾ ನಮ್ಗೆ ನೋಡಿ ಕೆಲ್ಸ ಯಾಕೆ ಮಾಡ್ತೀವಿ ನಾವು ದುಡಿ ಸಲುವಾಗಿ ದುಡ್ಡಿನ ಏನ್ ಬರುತ್ತೆ ಊಟ
ಇಲ್ಲಪ್ಪಾ ಒಂದು ಫ್ಯೂಚರ್ ಸಲಹಾಗಿ ಮಾಡ್ತವ್ನು ಮಕ್ಳ ಸಲಾಗಿ ಮಾಡ್ತೀವಿ ಇಲ್ಲ ಇಲ್ಲ ಇಲ್ಲ ಮಕ್ಳು ಸಲಹಾಗಿ ಮಾಡ್ತವ್ನು ಎಲ್ಲಾ ಫ್ಯೂಚರ್ ಪ್ಲಾನಿಂಗ್ ಅದಕ್ಕ ಮಕ್ಳು ಸಲಾಗಿ ಮಾಡ್ತಿವಿ ಈಗ ನೋಡು ಈಗ ಒಂದ್ ಹತ್ತ ಎಕರೆ ಹೊಲ ಅಂತ ತಿಳ್ಕೊ ನಂದು
ನಿಮ್ದು
ಹಾ ಹತ್ತ ಎಕರೆ ಹೊಲ ಐತಿ ನಂದು
ಹಾ ಹೌದು
ಯಾವ್ ಮಣ್ಣು ಕೆಂಪು ಮಣ್ಣ್ ಹಾ ಕರಿ ಮಣ್ಣ್ ಹಾ
ಕರಿಮಣ್ಣು ಇದೆ
ಕರಿಮಣ್ಣಿದೆ ಮತ್ತೆ ಏನಾಗ್ತ ಹೋಲ್ದಲ್ಲಿ ಜಾಸ್ತಿ ಏನ್ ಹಾಕ್ತಿರಾ ನೀವು
ಭತ್ತ ಹಾಕ್ತಿವಿ
ಎಷ್ಟ್ ಕ್ವಿಂಟಲ್ ಆಗುತ್ತೆ ಒಂದು
ಒಂದ್ ಎಕ್ರೆಯಲ್ಲಿ ಒಂದು ಇಪ್ಪತ್ತು ಕ್ವಿಂಟಲ್ ಆಗ್ತದೆ
ಇಪ್ಪತ್ ಕ್ವಿಂಟಲ್ ಆಗುತ್ತಾ
ಹಾ
ಹೌದಾ ಮತ್ತೆ ಹತ್ತು ಹೊಲ ಆ ಹತ್ತು ಹೊಲ ಇದೆ ಅಲ್ಲ ನಿಮ್ದ
ಹಾ ಹತ್ತ ಎಕರೆ ಹೊಲಾ ಇದೆ
ಹಾ ಮತ್ತೆ ಅಲ್ಲಿ ಒಂದ ಇದು ಓಪನ್ ಮಾಡ್ಬೋದಲ್ಲಾ ನೀವು ಫ್ಯಾಕ್ಟ್ರಿ
ಯಾವ್ ಫ್ಯಾಕ್ಟ್ರರಿ
ಹಾಲ್ಲಿಂದು
ಹಾಲ್ಲಿನ್ ಫ್ಯಾಕ್ಟ್ರಿ ಹಾಲ್ಲಿನ್ ಫ್ಯಾಕ್ಟ್ರಿ ಐತಿ ಗುರು ನಂದು ನಮ ರಿಲೇಷನ್ ಅಲ್ಲಿ ಒಂದು ಐತಿ ಹಾಲ್ಲಿನ ಫಾಕ್ಟ್ರಿ
ಇದ್ಯಾ ಅವ್ರದ ಹಾಲಿನ ಫ್ಯಾಕ್ಟ್ರಿ
ಹಾ ಇದೇ ಅವ್ರ್ದು ಹಾಲಿನ್ ಫ್ಯಾಕ್ಟರಿ
ಅಲ್ಲಿ ಅಲ್ಲಿ ಮುಂದನೇ ಅಲ್ಲಿ ಮುಂದೆ ಹಿಂಡಿ ಕೊಡ್ತಾರನ ಅವರು
ಹಾ ಹಾ ಮುಂದನೆೇ ಹಿಂಡಿ ಕೊಡ್ತಾರೆ
ಹಾ ಇಂಡ್ ಬಾಪಾರಾಮಸಿ ಹೆಂಡು ಬಾ ಅದಕ್ಕೆೇ ಬಾಯ ಆಚ್ಚುನ್ ನಡತದ
ಹೌದಾ
ಹ ಹೌದಾ ಹೆಮ್ಮಿಗಳು ಇರ್ತಾವಲ್ಲ ಅದಕ್ಕೆ ಬಾಯ ಹಚ್ಚಿದ್ರು ನಡೀತಿದೆ ಹಂಗೇನಿಲ್ಲಾ.
ಇಲ್ಲ ಇಲ್ಲ ನಾ ಬಾಯಾಚೆ ಮಾಡ್ದ ಯಾಕಂದ್ರೆ ಹೈಜೀನ್ ಮೈಂಟೈನ್ ಮಾಡ್ಲ ಅಂತರ್ತೇವಿ ನಿಮ್ಗೆ.
ಹಾ ನಮ್ಗಲ್ಲಿ ಬಾಳ ಕ್ಲೀನ್ ಆತ ಇಲ್ಲಪ್ಪಾ ನಾವ್ ಮಾಡ್ತೀವಿ ಹೈಜೀನ್ ಮೇಂಟೈನ್ ಬಾಳ್ ಮಾಡ್ತೀವಿ ಅದಕ್ಲೇ ನಮ ಕಂಪನ ಬಾಳ ಮಂಗೆ ಇದೆ.
ಹಾ ಬಾಳ ಮ್ಯಾಗಿದೆ ಅಲ್ಲಾ ನಿಮ್ದು
ಹಾ ಬ್ಯಾಗ್ ಬಾಳ ಮ್ಯಾಗ ಇದೆ ನಮ್ದು.
ಅದನ್ನು ಬಹಳ ಮ್ಯಾಗಿದೆ ನಿಮ್ದು ಫ್ಯಾಕ್ಟ್ರಿನ ಹೇಳೋದು ಅಲ್ಲಾ
ಹಾ ಏನ್ ಹೇಳಾತೀನಿ ಡಬಲ್ ಮೀನಿಂಗ್ ತಿಳ್ಕೊಳ್ಳಾಕ್ ಹೋಗ್ಬೇಡ. ಬಿಸ್ನೆಸ್ ಸಲಾಗಿ ಮಾತಾಡ್ಲಾತೀವಿ ಬಿಸ್ನೆಸ್ ಸಲ ಮಾತಾಡ್ಬೇಕು.
ಹೌದ ಹೌದು ಬಿಸ್ನೆಸ್ ಇದು ಅಂಬಾನಿ ಅವ್ರ ಗೊತ್ತಾ ನಿಮ್ಗೆ.
ಹಾ ಹೌದು ಗೊತ್ತು. ಅಂಬಾನಿ ಮತ್ತು ನೀತಾ ಅಂಬಾನಿ ಎಲ್ಲಾರೂ ಗೊತ್ತು ನನಗ ಫ್ಯಾಮಿಲಿದಾಗ ಅವ್ರು.
ಹಾ ಅವ್ರ ನೀತಾ ಅಂಬಾನಿ ಅವ್ರಲ್ಲಾ ಅವ್ರು ನನ್ ಮಕ್ಳ ನೋಡಿ ಇಬ್ರು.
ಯ ಯಪ್ಪಾ ಹಾಗಾದ್ರೆ ನೀ ಯಾರು?
ಅವ್ರಪ್ಪ ನಾನು.
ನೀನ್ ಹೆಸರೇನು.
ನನ್ನೆಸ್ರು ನೀತಾ ಅಂಬಾನಿ ಗೌತಮ್ ಅಂಬಾನಿ ಅವರಪ್ಪ.
ಹಾಗಿರಲ್ಲಪ್ಪಾ ಹೆಸರ ಈಗ ಪ್ರೈಮಿನಿಸ್ಟರ್ ಅರ ಮಿನಿಸ್ಟರ್ ಅರದಲ್ಲ ಅವ್ರ ಹೆಸ್ ಸರ ಏನ ಐತಿ ಮೋದಿ ಐತಿ ನರೇಂದ್ರ ಮೋದ್ ಅಂತ ನೀತಾ ಅಂಬಾನಿ ಅವ್ರದು ಅಪ್ಪನ ಹೆಸರೇನು
ಅಪ್ಪನ ಹೆಸರು ದಾವುದ್ ಭೈ ಹೆಬ್ಬುಲಿ.
ದಾವದ್ ಭಾಯಿ ಅಬ್ಬುಲಿಗ ಇರಲ್ಲಪ್ಪಾ ಇದು ಮುಸ್ಲಿಂ ನೇಮು ದದ್ ದಾವುದ್ ಇಬ್ರಾಹಿಂ ಗುಲ್ವಾ
ಅಲ್ಲ ನನ್ನ ಹೆಸರು ನನ್ನ ಹೆಸರು ಶ್ರೀ ಶ್ರೀ ಮೊಹಮ್ಮದ್ ದಾವೂದ್ ಹೆಬ್ಬುಲಿ ಕ್ರಿಸ್ತೋಫರ್ ಕೊಲಂಬಸ್.
ಹೌದಾ ದಾವೂದ್ ಇಬ್ರಾಹಿಂ ಬಗ್ಗೆ ಏನು ಕೇಳಿದ್ಯಾ ಅಂತದ್ ಅದ್ರ ಬಗ್ಗೆ ಏನ್ರಿ ಸ್ವಲ್ಪ ಹೇಳು ಗುರು ನೀ ದಾವುದ್ ಇಬ್ರಾಹಿಂ ಅಂತೇಳ ಈಗ ಮಾಡಿದ್ರಿ ಹೆಂಗೋ.
ಮೊನ್ನೆ ಮುಂಬೈಲಿ ಸಿಕ್ಕಿದ್ರು ಅವರು ಮು ದಾವುದ್ ಇಬ್ರಾಹಿಂ ಅವರು ನನಗೆ.
ಹಾ ಏನ್ ಹೇಳಿದ್ರು.
ಏನಿಲ್ಲ ಅದೇ ತರಕಾರಿ ಮಾಡ್ಬೇಕಂತ ಕೇಳ್ತಿದ್ರು ಅವ್ರು ಹೆಂಗ್ ಮಾಡ್ಬೇಕು ತರಕಾರಿ ಅಂತ ಹೇಳಿ ನಾ ಹೇಳಿದೆೆ ತರಕಾರಿ ಎಲ್ಲ ಮಾರೋದೆಲ್ಲ ಬೇರೆ ಬಿಟ್ಟ ಬಿಡ್ರಿ ನೀವು ಈಗ ಬೇರೆ ಬಿಸ್ನೆಸ್ ಮಾಡ್ರಿ ಅಂತ ಅಂದ್ಯಾ ಅವ್ರಿಗೆ.
ಹಾ ಅವ್ರ ತರಕಾರಿ ಮಾಡ್ಲತ್ರ ದಾವೂದ್ ಇಬ್ರಾಹಿಂ ಅವರು ಈಗ
ಹಾ ದಾಯ ದಾವುದ ಇಬ್ರಾಹಾಮ್ ಆಯ್ತು ಆಸಿಫ ಇಬ್ರಾಹಿಂ ಆಯ್ತು
ಇಲ್ಲಪ್ಪಾ ಅವ್ರ ಮೊದ್ಲ ಇದು ಮಾಡ್ತಿದರು ಬರೆ ಏನಂದ್ರ ಡ್ರಗ್ಸ್ ಮತ್ತ ಅಂದ್ರೆ ಬಾಳ್ ಡ್ರಗ್ಸ್ ಬಾಳ್ ಯೂಸ್ ಮಾಡ್ತಿದರು ಅವರು ಸಪ್ಲೈ ಇತ್ತವ್ರ ಡ್ರಗ್ಸ್ ಸಪ್ಲೈ ಹಾ
ಹಾ ಅದು ಹ ಯಾಕಂದ್ರೆ ಡ್ರಗ್ಸ್ಲ್ಲಾ ಜಾಸ್ತಿ ನ ತರಕಾರಿ ಒಟ್ಟಿಗೆ ಬೇರೆತ್ತೆ
ಇಲ್ಲ ರೀ ಅದನ್ನು ಅರ್ಧಾಗ ಜಾಸ್ತಿ ಪ್ರಾಫಿಟ್ ಇದೆಲ್ಲ
ಹೌದು ಪ್ರಾಫಿಟ್ ಅಂತರಿ ಅದೇ ಆರೋಗ್ಯಕ್ಕೆ ಅನಾರೋಗ್ಯ ಆರೋಗ್ಯವನ್ನ ಹಾಳ ಮಾಡುತ್ತಲ್ಲ ಅದು ಸೊ ಹಾಗಾಗಿ ಅದಕ್ಕೆ ಬ್ಯಾನ್ ಮಾಡಿಬಿಡ್ವಿ ನಾವ್ ರ್ಲಿ ಅಂತ ಹೇಳಿ ಮತ್ತೆ ಈಗ ತರಕಾರಿ ಮಾರಕ್ ಹಚ್ಚವಿ
ಹಾ ಈಗ ಎಲ್ತ್ ಇದ್ರ ಸಲಾಗಿ ಮಾಡ್ಲಾತ್ರಿನಾ ಹೆಲ್ತ್ನ್ ಸಲಾಗಿ ತರ್ಕಾರಿ ಮಾಡ್ಲಕರಿ ಈಗ ಮೊದಲ್ ನೀವೇ ಡ್ರಗ್ಸ್ ಮಾಡ್ಕರಿ ಎಲ್ಲಾ ಮನ್ಷ್ಯರಿಗ ಖರಾ ಮಾಡ್ಬಿಟ್ರಿ ಈಗ ಮತ್ತ ನೀವ್ ತರಕರಿ ಮಾಡ್ಕರಿ ಎಲ್ಲಾರೂ ಒಳ್ಳೇದ್ ಮಾಡ್ಲತ್ತರನಾ
ಈ ಎಲ್ಲ ತರಕಾರಿ ಮಾಡದೂ ಬಿಟ್ಟಾರೀ ಈಗ
ಏನ್ ಮಾಡ್ಲ ಆತಾರ ಮತ್ತ
ಈಗ ಒಂದು ಕಂಪನಿ ಓಪನ್ ಮಾಡಿದ್ದಾರೆ ಅಲ್ಲಿ ಏನಿಲ್ಲ ಒ ಒಂದು ಒಂದು ಐದ್ ನಿಮಿಷದ ಕೆಲ್ಸ ಇರುತ್ತೆ ಒಂದು ಚಟೆ ಹಾಸ್ತಾರೆ
ಹಾ ಚಟ ಎಸ್ತಾರೆ ಒಳ್ಳಣಿ ಒಳ್ಳಣಿ ತೋತಾರೆ ಮತ್ತ
ಸ ಮಾಡ್ತಾರ ತಲ್ಲಿಗೆ
ಅ ಒಂದ ದಿನಲಿಕ್ಕೆ ಎಷ್ಟು ಒಂದ ಕಸ್ಟಮರ್ಗೆ ಎಷ್ಟು ತೋತಾರ ಅಮೌಂಟ್
ಎಷ್ಟು ನಿಮಿಷದ ಹೆಂಗಗೆ ಎಷ್ಟು ನಿಮಿಷ ಕೆಲಸ ಮಾಡ್ತಾರೆ ಅಷ್ಟ್ ನಿಮಿಷ ತಗಂತಾರೆ
ಒಂದ್ ತಾಸ ಕೆಲ್ಸ ಮಾಡಸಿದ್ರೆ ಎಷ್ಟ ತರ
ಏ ಒಂದ್ ತಾಸ ಯಾರು ಮಾಡ್ಕಂತಾರೀ ಐದ್ ನಿಮಿಷದ ಸಕ್ಸಸ್ ಆಗತ್ತ ಎಲ್ಲರಿೂ
ಹೇಗಪ್ಪಾ ನಿನ್ಗೆ ನೀ ಒಂದ್ ಸಾರತಿ ಮಾಡರ್ಕೊಂಡಿದ್ದೀ ಒಂದ ತಾಸ್ ಮ್ಯಾ್ ಮಾಡ್ಕೊಂಡಿದ್ದಿ ಮಾಲಿಷ್
ಇಲ್ಲ ರೀ ನಮ್ ಮರ್ತನ್ಲ್ಲ ಇನ್ನಾದ್ರೂ
ಾದ್ರರು ಮಾಡ್ಕೊಂಡಿಲ್ಲಾ ಅಜೀ್ ಅವ್ರು ಮಾಡ್ಕೊಂಡಾರ ನೋಡ್ರಿ ಕೇಳ್ರಿ ಅವನಿಗೆ
ಅಜೀಮ್ ಅವರು ಅಜೀಮ್ ಅವರು ಕೂಡ ದಿನ್ ಮಾಡ್ಕೊಂತಾರೆ ಅವರು ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಅವ್ರ ಫ್ರೆಂಡ್ ಇದಾರಲ್ಲ ಹಸಿಬಾಯ್ ಅಂತಳಿ
ಹಾ ಅವರು
ಅವ್ರ ದಿನಕ್ಕೆ ಇಪ್ಪತ್ತು ಸಲ ಮಾಡ್ಕೊಂತಾರೆ ಅವ್ರು
ಮಾಡ್ಕೊಲ್್ರಿ ಅವ್ರು ಬಾಳ ಒಳೆ ಮನ್ಸಾರ ಅವ್ರು ಟ್ಯಾಬ್ಲೆಟ್ ಗ್ಯಬ್ಲೆಟ್ ತಗೊಂಡ್ ಬಿಡ್ತಾರ ಅವ್ರ ಎಲ್ಲಾ ಅಂತ ಕೆಲ್ಸ ಮಾಡ್ಲಾಕ್ ಹೋಗಲ್ಲ ಅವರು
ಹೌದಾ ಅದಂತ್ ಗೊತ್ತಿಲ್ರರಿ ಅವ್ರ ಬಗ್ಗೆ ನನ್ಗ ಅಷ್ಟನ್ನ ಹೌಸ ಭ ಬಗೆಲ್ಲ ಅವ್ರ ದೇವ್ರಂತ ಮನುಷ್ಯರ್ರೀ
ಅವ್ರಂತ ಮುನ್ಸಾರೀ ಅವ್ರ ಪವಿತ್ರ ಪವಿತ್ರ ಹತಾರೆ ಅವ್ರು ಪವಿತ್ರ ಕುನ್ ಹತಾರ ಅವ್ರು ಬಾಳ ಒಳ್ಳೆ ಮನುಷ್ಯರು ಅವರು
ಬಾಷಾ ಭ ಚೊಕ ಚೌಕಲಟ್ ಬ ಭಾಯ
ಆಯ್ತೋಪ್ಪಾ ನನ್ ಕೆಲ್ಸ ಅದ್ ಇಡು ಕೆಲ್ಸ ಐ್ತಿ ಸಲಪಾ ಆಮೇಲ್ ಅಸ್ತಿನ
ಆಮೇಲೆ ಅಂದ್ರೆ ಯಾವಾಗ ಹಸರಾ
ನಾ ಎನ್ ಮಾತಾಡೋಂತವ ಬಿಸ್ನೆಸ್ ಬಿಜನೆಸ್ ಬಗ್ಗೆ ಮಾತಾಡೋಮ್ಮ ನೈಟ್
ಹ ಜಿ ಪಿ ಬಿಸ್ನೆಸ್ ಮಾತಾಡೋಮ್ಮ ಸರಿ
ಹ
ಸರಿ ಸರಿ ಇಡಿ